ಹಲೋ.
ವತರಿ ಬನ ನ
ಹಾ.
ಹೋದ್ಲಾ ಹುಡುಗಿ.
ಹಾ ತಗಂದ.
ಏನ ಅಣ ಟೇಟ್ ಸ್ ಬಾರಿ ಇಟ್ಟಿದಿ ಅಲಾ ಹುಡುಗಿದ.
ಏನಿಡಂ.
ಟೇಟಸ್ ನಂದು ತಗ್ದಿಟ್ಟಿದಲ್ಲ.
ಹೆಂಗಿಡಂ ಹೇಳ್ಕೊಡು.
ಅಲ್ಲಪ್ಪ ನಮ್ ತಗದುಗೆಸಿ ಬೇರಗ ಬ್ಯಾರೆ ಕಿಟ್ಟಿದನಪ್ಪ ದೋಸ್ತ್ರಿಗೆ ನಮಗೆ ಇಟ್ಟಿಲ್ಲಲ ಅಂದ ಹುಡುಗಿದು.
ಹೇ ಎನ್ ಇಡುಬೇಕ ನಿನಗ. ಅರ್ಥ ಅಗವಲ್ತು ಹುಡುಗಿನ.
ಹ್ಮ್.
ಯಾವ್ ಹುಡುಗಿ.
ನೀನ್ ಇಟ್ಟಿದಲಪೋ ಟೆಡಸು ಯಾರರಿಗೆ ಇಟ್ಟಿದಲ ನೆನಪ ಮಾಡ ಸ್ವಲ್ಪ ಟೇಡಸ ಹಿಟ್ಟಿದ ನೀನ.
ಹೇ ಯಾರ ಯಾರೇಗೆ ಇಟ್ಟಿನಿ ಯಾರರಿಗೆ ಬಿಟ್ಟೀನಿ ನನಗ್ ಗೊತ್ತಿಲ್ಲ. ಹದ್ನಾಾಲ್ಕು ಜನ ಇತ್ತು ಅದು ನಮ್ಮ ದೋಸ್ತ್ ಅಂತ ಚೇಸ್ ಮಾಡಿ. ಅ ಅದರಟ್ಟ ಅದರ ಒಕ್ಕಟನ್.
ನನಗ ಬಂದಿಲ್ಲಪ್ಪ ನನಗೂ ಬಂದಿಲ್ಲ ನನಗ ಅದಿಕೆ ಅಂದೆ ಬಂದಿಲ್ಲ.
ನಾ ಎಲ್ಲಾ ರೀ, ನಾ ನಮ್ ಬ್ಯಾಚನರಿಗೆ ಹೋಗಂಗ ಇಟ್ಟಿನಿ ಬರಿ?
ಬಂದಿಲ್ಲಪ್ಪ, ಅದಿಕ್ಕೆ ಅಂದೆ ಯಾರಿಗ ಬಂದದ ಯಾರಿಗ ಇಡಕ ಗೊತ್ತಿಲ್ಲ.
ಹದಿನೈದು ಜನದ್ದ ತಗೊಂಡ್ಯಪ್ಪ ನಂಬರ ನೀನು, ಹದಿನೈದು ಜನದ್ದ ನೀನೆ ನೆನಪು ತೆಗೀತೀನಿ ಅಂದ್ರ?
ಇಲ್ಲ ಪರ್ವಾಗಿಲ್ಲ.
ಹಾ ಇವು ಡಬಲ್ ಡಬಲ್ ಸೆಲೆಕ್ಟ್ ಆಗ್ಯಾವ.
ಹ್ಮ್ ಹ್ಮ್, ಹ ಹಾ.
ಎಲ್ಲರೂ ಡಬಲ್ ಡಬಲ್ ಸಿಲೆಕ್ಟ್ ಆಗ್ಯಾವ, ನಾನ ನಿಂದುನು ಪಾ ಅದೇನ್ ಅನ್ಕೊಂಡೆ ಹದಿನೈದ ಆಗ್ಬಿಟ್ಟಾವ ಅವೆ. ಒಂದ್ ಐದ್ ಜನರ ಆರು ಜನರ ಬರಿ ಡಬಲ್ ಡಬಲ್ ಸೆಲೆಕ್ಟ್ ಆಗ್ಯಾವ ಅದಕ್ಕೆ. ದಕ್ಕೆ ನಾವು ಇನ್ನ ಜಗ್ಗೆ ಜನಕ್ಕೆ ಹೋಗಿಲ್ಲ ಬರಿ ಒನ್ಯಾಗ ಆ. ಮತ್ತೆ ಮಾಳ್ಯಾಗ ನರ್ಶ್ಯಾಗ.
ಹ್ಮ್.
ನಿಂಗಗ ನಿಂಗನು ಹೋಗಿಲ್ಲ. ಕರ್ಯಗ ಹೋಗ್ಯದ ಇವ್ರಿಗೆ ಅಷ್ಟೆ ಹೋಗ್ಯದ. ಹದಿನೈದು ಜನ ಕಾಂಟ್ರಾಕ್ಟ್ ಸೆಲೆಕ್ಟ್ ಆಯ್ತಲ್ಲಾ ನಮ್ಮ ಬ್ಯಾಚಿನಾಗ ಹನ್ನೆರಡು ಜನ ಇವಿ. ಇಟ್ರ ಒಂದ ಇಬ್ಬರಿಗೆ ಅಷ್ಟೇ ಇರ್ತೀನಿ ನಾನು ಸುಮ್ಮನೆ ಆಗಿನಿ ನೋಡ್ಲಿಲ್ಲ ನ ರಾತ್ರಿಲಿ ಅಷ್ಟೇ.
ಅದೇ ಅದೇ ಪಾ ನನಗೆಟ್ಟಲ್ಲ ಮಹೇಶ್ ಪಾಟೀಲ್ ಅವರು ಅಂದೆ.
ಹ ಹ ನನಗ ಈಗ ನೀ ಹೇಳಿದಾಗ ಗೊತ್ತಾಗ್ಯದ ನನಗೆ. ಹ ಎಲ್ಲಾರೀಗ ತಗದಿಟ್ಟಿನೀ ಅಂದ್ನಲ. ಎಲ್ಲಾರಿಗಿ ನಮ್ಮ ದೋಸ್ತ್ರ ಅಂತಾನೇ ಸಪ್ರೇಟ್ ಮಾಡಿ ಇಟ್ಗಂಡಿನಿ. ನೋಡು ನಿಂದು ಸೆಲೆಕ್ಟ್ ಆಗ್ಯದಂತ ತೋರಸ್ತಾದ ನನ್ನದ್ರಾಗ.
ಇರಲಿ ಬುಡೋ ಮನೆಗ ರೊಕ್ಕ ಎಸೆ?
ತಡಿ ಅಷ್ಟೇ ಇರು ನಿಂಗ ಬಂದಾನ. ಕರ್ಯ ಅನಾ. ಸಧಾ. ಅತ್ತ ಶರ್ಮ ಶರ್ಮ ಗಾಯಿದೆ.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
ಮತ್ತ ಒನ್ನೆ. . ನಿನ್ನ ಒಬ್ಬನೀಗ ಬಿಟ್ಟ ಎಲ್ಲರಿಗೂ ಹೋಗ್ಯದ.
ಹಾ ಮತ್ತೆ.
ಅದೇ ನನಗ ನನಗನು ಅದೆ ವಿಚಿತ್ರ ಆಗ್ಯಾದ ಎಲ್ಲರಿಗ ಬಿಟ್ಟ, ನಿನಗ ಬಿಟ್ಟ ಎಲ್ಲರಿಗ ಹೆಂಗ ಇಡಂಗಿನಿ. ನಾನು ಹದಿನೈದು ಜನ ಬಂದಿದ್ದ ನಾನು.
ಹ್ಮ್ ಹ್ಮ್!
ಡಬಲ್ ಡಬಲ್ ಕಾಂಟ್ಯಾಕ್ಟ್ ಸೆಲೆಕ್ಟ್ ಆಗ್ಯಾವ ನನ್ನದರಾಗ ಯಾಕೇನು ಡಿಲೀಟ್ ಮಾಡಿ ತಗಿಬೇಕು ಒಂದಸತಿ ಹಂಗಾಗಿ ನಿನಗನೂ ಬಂದಿಲ್ಲ ಅದು ಸೇಮ್ ಎಲ್ಲರಿಗು ಇಟ್ಟಿನಿ ಅಂತ.
ಮಯ ರೊಕ್ಕ ಏಸು ಜಮಾ ಮಾಡಿದಿ?
ಏನು?
ಮಯ ರೊಕ್ಕ ಎಷ್ಟು ಕೊಡಬೇಕು ಮಾಡಿದ ಪಾ ಅಂದೆ?
ಅಕ್ಕ ಏನ ಏನು ಮಾತಾಡಿಲ್ಲ ಬರ್ತಾರೆ ಅಂತೇಳಿ ಬಂದು ನಾವು ಮಾತಾಡ್ಬೇಕು.
ಯಾರ್ ಬರ್ತಾರ?
ನಮ್ಮ ಓನರ್ ಬರ್ತಾರ ಇಲ್ಲಿ ನಾಯ್ಕಳಿಗೆ.
ಹ್ಮ್.
ಹಾ ಮಾತಾಡಬೇಕ
ಅಲ್ಲಿ ಹಾವು ಮಾತಾಡುತ್ತೆ? ಯಾಕ?
ಇನಾ ಬಂದಿಲ್ಲ ಊರಿಗೆ.
ನಮ್ಮೂರಿಗೆ ಹೋಗಿ ಮಾತಾಡು, ಅಲ್ಲಿ ಯಾಕ ಮಾತಾಡ್ತಿ?
ಅಲ್ಲೇ ಇದ್ದಾಗ ಮಾತಾಡಿ ಬಿಡ್ಬೇಕು, ನೆನಪಿದ್ದಾಗ ಮಾತಾಡ್ಬೇಕು. ಇದು ನಮ್ಮ ಮಾಮನ ಊರು. ಹಾ? ಎಲ್ಲಿ ಎಲ್ಲಿ ಇರ್ತಾರೆ ಅಲ್ಲಿ ಹೇಳ್ಬಿಡುುವ ಕವಾಗಸತಾರೆ ಅಮ್ಮವ ಏನು ಹೋಗೋಣಕ್ಕೊತಾಳ
ಅಣ ರಾಕ್ಷಸ ಎಷ್ಟ
ಅದೇ ಒಂದ್ ಮೂರ್ ನಾಕಕ್ ಸರ್ಸ ಎರಡು ಮೂ ಸರ್ಸ ಬು
ಎರಡ್ ಸಾವಿರಸ ಮೂರ್ನಾಕ ಸಾವಿರಸ ಐತಿ ಹ್ಮ ಆ ಸಾಲ ಮ ಇಲ್ಲಿ ಊರಿಗೆಗ್ ಬಂದು ಕೇಳಿಲ್ಲ ಅದು ಬರ್ದಲ್ಲ ನಮ್ಮಮ್ ಹ್ ಬರ್ತಾವೆ ನಾ್ ಕಳಿಗೆ
ಹ್ಮ ಎಲ್ಲ ನ ಅಪ್ಪ ಹೋಗ ಬರ್ತಾರ ಅಯಕ್ಕೆ ನಮ್ನವರು ಮಣಿಗ್ ಮಾಡ್ಯವ ಮಣಿ ಮಾಡ್ತೀವಾ ಅಂತಂದ್ರೆ ಆಯತ ಬರ
ಹ ಎಲ್ಲ ಕಡೆ ಕೊಡ್ತ ಚಾ
ಹಾ ಅದೇ ಮನೆಪರತ್
ಹ ಬಾರಟೈಮ ಕವ ಕುಂಂತ ಗಾಡ ಬರಟೈಮ ಕವ ಅಲ್ಲ ಮ ಚ ಮನೆ ಎಲ್ಲ ಬ
ನಾ ಬೆಂಗ್ಳೂರ್ ಹೋಯ್ತನ ಅಂತ ಎಲ್ಲಗ ಗೊತ್ತದ ಮನ
ಎಲ್ರುೂ ಗೊತ್ತಾನ
ಹೇಳಿ ನಾನು ಓ್ತ ನಂತೀರಲ್ಲ ಅಂತೇಳಿ ನಂಗೆ
ಹ್ಮ್ಯ್ತ್ ಗಾಡಿ ಬೋ ಮಗೆಾವ ಒಂದ ಎರಡ್ ಸಾವಿರ ರಪಾಯ ಖರ್ಚುಗ್ಬಬೇಕವ
ನತ್ತು ಸರ್
ಎರಡ್ ಸಾವಿರ ಎರಡ್ ಸಾವಿರ ಅ ಎಲ್ಲ ಎರಡ್ ಸಾವಿರ ಮತಿ ಹಗ್ಬೇಕಲ್ಲ ಇದು ಟ್ರೈನ್ಿಗೆ ಅದಕ್ಕೆ ಬೇಕತ್ ಇಲ್ಲಿ ಹೋಗ ಬಂದ್ ಕರ್ಕೊ ರೂಮ್ ಕೆಲ್ಲ ರೂಮ್ಗೆ ಹೋಯ್ತಿವಿ ಎಲ್ಲ ರೂಮ್ಗೆಡ್ ಕೇಳವಿ ಎರಡು ರೂಮ್ಿಗೆ ಮೂಟ ಗ ಎರಡು ಟವರ್ಗದುಲ್ಲ
ಹಾ
ಮಾತಾ ನ ಶರ ಚೆಚೀ ಸ್್ಫೋ
ಹ
ಇರಿಗೇೇಶನ್ ಪೂರ ಕೇಳನ ಪೋನ ಅಚ್ಚದ್ರಂತ ಅವ್ರು
ಇಸಮ್ ಪುರಕ್ಕೆ ಬಂದ್ರ
ಹೌದು ವಾಗ
ಹಾ
ಹ್ಮ್ ಅಲ್ಲಿ ಬಂದ ಈಳ್ದ ಫೋನ್ ಹಚ್ಚನ ಅಲ್ಲಿಗೆ ರೂಮಗ ಶಿಫ್ಟ್ ಮಾಡ್ತೇವ ರೂಮಗೆ ಫೋನ್ ಅಚ್ಚವರ
ಹೌದ ಮತ್ತೆ ಅಲ್ಲಿ ಹೋಗಗ ಏನ್ ಬಂದಾಗ ಫೋನ್ ಹತ್ಲಕ್ ಅಂದ್ರೆ ಹಂಗಗೆ ಮರ
ಅತ್ ಅತ್ ಅಲ್ಲಿದ ಬರ ಟೈಮಿಂಗೆ ಫೋನ್ ಅಚ್ಚ ಯಾರ್
ಹಾ
ಈ ರಾತ್ರಿ ಬಿಡ್ತೀಯ ಇಲ್ಲ
ಹ್ಮ
ಈ ನಾಳಿಗ್ ಬರ್ತಂದ್ರ ಚೆ ಚೇಂಜಿಗ್ ಬಿಡ್ತ ತತ್ತು ತರರು ಸರಿ ಬರ್ತ.
ಹಾ.
ಆಯ್ತ ನಾಳೆಗೆ ಚಂಜಿಗೆ ಹೋಗ್ತಪ್ಪ ವ ಚಂಜಿಗೆ ಸಾಯಂಕಾಲ ನಾಳೆ ಸಾಯಕಾಲ ಕೊಡ್ತನಾ. ನಾಳೆ ಮುಂಜಾನೆ ಹೋಗ್ಬಿಡ್ತಿವಿ
ಹಾ.
ನೇಡಮ್ ಬರ್ತ್ ನೋಡ್ರಿ ಚನ್ ಕಂತತ್ ಕೊಡ್ತಾನ ನಾಡ್ದ ಹಚ್ಚ ನಡ್ದನ ನಮಗ
ಹ ರೂಮಿನ ಅವಲ್ಲ ಹೆಂಗ ಅವೆಲ್ಲ ನೋಡ್ಬೇಕು ಅನ್ಸುತ್ತೆ ಫೋಟೋ ಗಿಟಾ ತೆಗಿಸ್ಕೊಂಡು
ಆ ರೂಮನಕ್ ಯ ಆ ರೂಮ ಇರ್ ಕೊಟ್ಟ್ರ ರೂಮ್ ಇರ್ತವ ಸಣ್ಣ ಹೆಂಗ ಇರ್ತತ ರೂಮ್ ಅಲ್ಲಿ
ಹ್ಮ್
ಆ ಸುಮ್ಮೆ ಸಣ್ಣ ರೂಮ್ ಕೊಡ್ತಲ್ಲ ಅಷ್ಟ ಇಲ್ಲಿಯನು ಎಲ್ಲಾ ಊಟ ಅವರು ಕೊಟ್ಟ ಮೇನ್ ಮತ್ತ್ಯಾಹನ ದೊಡ್ ಮಕ್ಕ ಕಟ್ಟ ಜಾಗ ಇರ್ತದ ಹ
ಹ ಕೊಡ್ತಾರೆಂದ್ರ ನವು ಇಷ್ಟೆಲ್ಲ ಕೊಡ್ತಾರ ಅದ್ರ ಸ್ವಲ್ವ ಡೌಟ್ ಇರ್ದಲ್ಲ ಏನುನ್ಮಿಸ್ಟೇಕ್ ಇರುತ್ತ ಅಂತ
ಗೇನಿರಲ್ಲ
ನೋಡಮ್ಮ ಓದಕ್ಕೆ ಗೊತ್ತಾಗ್ತಿದೆ ಏನೆಂಬದೂ
ಹ್ಮ್ ಗಾಲಲ್ಲಿ ಕೇಳಕ್ಕೆ ಹೋಗ್ಬೇಡ ರಕ್ಕಪಿಕಾ
ಹಾ
ನಿನ್ ಗಾಡಗ್ ಹೊರಗ್ ಕುಂದರ್ತರ್ಲ ಯಾವನ್ ನಾಡ್ಗ್ ಹೋತಿನ್ ಎರಡ್ ಸಾವಿರ್ ರೂಪಾಯಿ ಬೇಕ್ ಟೈಮ್ಗೆ ಖರ್ಚು ಗ್ ಅಂತನೆ ಅಷ್ಟೇ. ಕೊಡತತ ಅನುಮೋ
ಆಯ್ತ ಆಯ್ತು ಅದೇ ಕಳೆತೀನಿ ಅದ ಹೇಳ ಶರ್ಮ ಬಟ್ಟಿಗೆ ಅವ್ರ್ ರೊಕ್ಕ ಕೊಡ್ಬೇಕಂತ ಅದೇನ್ ಬಟ್ಟಿದ್ರಕ್ಕ
ಎಷ್ಟು
ಹದ್ನೈದುನೂರು ಕೊಡ್ಬೇಕ-
ಅಲ್ಯ
ಹ್ಮ್ ನೀ ಅದ್ರ್ದ ಮಾತಾಡಕಂತತ್ ಮಾಡಣ ಇಷ್ಟತು
ಆದ್ರ ಗೊತ್ತಲ ಬದ್ರ ಕಡಕ್ ಮಾಡ
ನನ್ ಅದೇ ಕೇಳಕ್ ಬಂದೆ. ಇಲ್ಲ ಅದ ಅಂದು ಹದಿನೈದು ವರಾಂಗ ಇಲ್ಲಾಂದ್ರೆ ಅದೇ ಪೇಮೆಂಟ್ ಮರ್ಕೊಂಡ್ ಬೇಕ್ ಇಮ್ಹ
ಏಂದ್ರ ಎಡ್ ಎಡ್ ಎರಡುವೆರೆ ಸಾವರ್ರ್ಕೇಳ ಅಂದ್ರ ಮನ್ಯಾಗ
ಹ್ಮ
ಅವನು ಎಷ್ಟಕಾದ್ರ
ಹಾ
ಹ್ಮ್ ಯಾವ್ ಮೂರ್ ಸಾವಿರ ತನಕ್ಕೆ ಕಮ್ಮಿ ಹೋಗಬೇಕ ಅ ಕರಿಚಕಂದ್ರ ಮೂರ್ ಸಾವರ ತನಕ ಕಮಿ ಮಾಡ್ತ್ತೆ
ಹಾ ಮಾತ್ರಿ
ಹ್ಮ್
ಅದು ಬೆಂಗ್ಗಳೂರು ಅದ ನಾರ್ಮಲ್ ಆದ್ರೆ ನಡೀತಿತ್ತು ಅದಕ್ಕೆ ಒಂದ ಎಡಷ್ಟು ಇರ್ಬೇಕು
ಟಿಕೆಟ್ ಎಕ್ಸ್ ಪೇ ಮಾಡ ಬಂದ ಮೇಲೆ ಹಾಕೊಂತೀ ಮನೆಗೆ
ಹ್ಮ್
ಅವರು ಮತ್ತ ಏನಪ್ಪ ನೀ ಅ ಯಾವ ಊರಿಗೆ ಇಡ ಬಾರ ಅಂತಂದನ
ಏನೆ
ಊರಿಗೆಗ್ ಎಷ್ಟು ಗಂಟಗರಂಗ ಇಊರ
ಅವರು ಗಂಟೆ ನಾನ ಈಗ ಅಡಿಗೆ ಏನಾಗಿಿಲ್ಲ ನಾಲ್ಕೈಐದು ಆತ ಮನೆಯನೆ
ಯಾಚರ್ಕಿದಯ ನಾ
ಹ ಯಾದಗಿರಿಮ್ಮ
ಯಾವ್ದ ನಾಲ್ಕೆ ಬರತ್ತ ನಾನು
ಈಗ ಹೋಗಿ ಊರಿಗೆ ಹೋಗ್ಬೇಕು ನಾನನ್ ಆಯಕ ಅಲ್ಲಿಂದ ಅಡಗ್ ಮಾಡ್ಬೇಕು ಅಡಿಗ್ ಮಾಡಕ ಒಂದ ಬಾರ ವರ್ಷಾ ಕಬ್ಲ ನಾರಾಯಣು
ಹಬ ಹ
ಯಾಕಂದ್ರೆ ಸದಂಗ ಮಾಡಕ ಬಂದ ನಮವನವರು ಮಾಡ ಸದಂಗ್ ಮಾಡ್ತ ನನಗ ಆಾಕ್ತಾರೆ ಎಲ್ಲರು
ಆ್ಯಪ್ ಮ ಡ್ರಾ ಮಾಡಕ್ ಬರ್ತ ಆ್ಯಪ್ನಗ ಅದು
ರಾವಬ
ಅದೇಲ್ಲಮ್ ಈಗ ಅವ ತಿಸ ಹಂಗೆ ಮಾಡ್ಕ್ಂದಷ ಬರದಣಗ
ಹ್ಞೂ ಹ್ಞೂ ನ ತ ತೋರಿಸಿಲ್ಲ ಹಂಗ ಅಂತ ನೀವು ಪಫನೀಸ ನೀೋಗ ಮಾಡಿ
ನಳೆ ಮಾಡ ಅನ್ಬಡೋದು
ಹ
ರೈಟ್ ರೈಟ್ ಆ ನನ್ಮ್ಮ್ಣದು
ಹ್ಮ್ ನಾಡ್ುವ
ಅವತ ನಿಂಂಗ ಹೆಂಗ್ ಮಾಡಿದ್ ಗೊತ್ತದ
ಹಾ
ಮ ಹೋಗಿ ಓಡಿಪಾಯ ಓಡಿಬ ಅಂತ ಹೋಗಯ್ತಿದ್ವಿ ಆಮ ಆ ನ ಎಲ್ಲ ಬಾೋಟ ಆಐ್ವಿ
ಹ್ಮ್
ಅದ ಚೆಂಜಿಕ್ ಬರ್ತ ಬದ್ರ ಅದುನ
ಸಂಜೆೆಗೆ ಬರ್ತ ಮೇಡಮ್ ಹ
ಅಲ್ಲಲ್ಲ ಬಾಬಾ ನ ಶರ್ಮ ಶಪರ್ಕ ನ ಅವ ಅವರಿ ಯಾವ ಗಲ್ಲ
ಹ್ಮ್
ನೀವ ಏನೋ ಮಾತಾಡ್ರಿ ಇಬರು ಇಬ್್ರ ಏನೋ ಮಾತಾಡ್ರಿ ನೀನು
ಅದೇ ಬಟ್ಟಿದ ರೊಕ್ಕ ಕೊಡ್ಬೇಕು ಹಂಗಂತ ಅದೇೋಸ ಅಂದು ಸಡನ್ ಅಂದರೆೆ ಆಗಲ್ಲ ರೊಕ್ಕ ಎಲ್ಲ ರೊಕ್ಕ ಕೇಳೋಕ್ ಮನ್ಯಾಗ ಅಂತಂದ ಆಯ್ತಪಾ ಕೇಳ ನಾಡಿಗೆಲ್ ಆಡ್ದವರ ಆಯತಾನ ಆಯ್ತಾ ಮಾತಾಡ
ಹ್ಮ್ ಹ್ಮ್
ಹ್ಮ್ ನಿಂದಾವಾಗ ನೀನ್ ಬಂದಾ ಹೊಲ ಮನಿ ಅಂತ ಕಂದ ನ ನೀ ನೀನ್ ಎಂದಕ್ಕ ಹಾಕ್ಕೋ ಅಂತಲ್ಲ ಅದಕ್ಕೆದ
ಎಿಂದ್ ಕನಕ್ಕ ಏನಂದ ಹೆಂಗ ಹೋಗ್ಬೇಕಲ್ಲ ನೀ ಯಾರ್ನ್ನೊಬ್ರು ಏನ್ ನ್ೂ ಇರ್ ನ್ಯೂ ಇಯರ್ ಮಾಡ್ಬೇಕು ನಾ ಬ್ರ ಕುುದಿಸ ಕೊಡ್ತಾರೆ ಅವ್ರ ಇ ನ್ಯೂ ಇರ್ ಮಾಡ್ಬೇಕು ನಾವರ್ ಮಾಡ್ಬೇಕು
ಹ್ಮ್, ಹ್ಮ್. ..
ಹೌದುವಾಲ್ಲಾ. .. ಹಾ. ..
ಏನು. ..
ನೀವ್ಯಾರು, ಮಾಡಬೇಕು, ನಾವುಯರುಮಡಬೇಕ್ಕು, ಗ್ರೂಪಲ್ಲಿಬಂಧುವಲ್ಲ. ..
ಮಾಡುಬೆಕ್ಕುಕಾನ, ನೀನು ಬಂದಿಲ್ಲಲ್ಲ ಬರ ಲೇಟ್, ಅದುಕ್ಕೆ, ಅದ್ಕಿನಿಂಗೂ, ಹಂಗು. ..
ಹ್ಮ್, ಹ್ಮ್, ನೆನ್ನೆ, ಹೊಲಅಧ್ಯಲ್ಲ, ಹೈಕ್ಕಿಬಜೆರ್, ಆಯ್ತೇಅಲ್ಲಾ. ..
ಹಾ. ..
ಸಾರಿಡ್ಡು, ಸರುಡ್ಯನುಧಯ. ..
ಹಾ, ಆಯ್ತು! .. ...